ಹಲೋ ಹಾ ಕೇಳುಸ್ತಾ ಇದೆ ಬ್ರೋ ಹೇಗಿದ್ದೀರಾ
ಹಾ ಆರಾಮದಿ ನೀವು
ಹ್ಮ್ ಏನ್ ನಮ್ದು ಮುಂಡಗೋಡು ಅಂತ ಹುಬ್ಳಿ ಹತ್ರ
ಹುಬ್ಬಳ್ಳಿ ಹತ್ರಾನ
ಹಾ ನಿಮ್ದ್ ಯಾವುರು
ನಮ್ದು ಕೊಪ್ಪಳ ಗಂಗಾವತಿ
ಹಾ ಹೌದಾ ನಾವು ಬಂದಿದ್ದ ಇದು ಮೊನ್ನೆ ಆ ಸೈಡ್ ಅಲ್ಲಿ ಅಂಜಿನದ್ರ ಬಿಟ್ಟ ಅದು ನೋಡೋ ಕೊಂತ ಬಂದಿದ್ವಿ
ಹೆಂಗಿತ್ತು
ಹಾ ಎಲ್ಲಾ ಚೆನ್ನಾಗಿತ್ತು ಬೆಟ್ಟ ಘಟ್ಟ ಎಲ್ಲ ನೋಡೋಕೆ ಬರ್ಬೇಕ ಅಲ್ಲಿ ಬಂದ್ರೆ ಎಲ್ಲಾ ಚೆನ್ನಾಗಿತ್ತು ಅಲ್ಲೇ ಇರ್ಬೇಕ ಅನಸ್ತತೆ ಹಾಗ ಅನ್ತೇತಿ ಹಾ ಅವಾಗ್ಲ ಅದ್ ಅದ್ ಮುಗಿಸಕೊಂಡು ಮಾರ್ನೆ ದಿನ ಹೋಗಿದ್ವಿ
ಹಾ
ಎಲ್ಲ ಗೆಳೆಯರೆಲ್ಲ ಬಂದಿದ್ರು
ಹಾ ಬ್ರೋ
ಗೆಳೆಯರ ಜೊತೆರೆ ಎಲ್ಲಾ ಹೋಗಿ ತಿರುಗಾಡಿದ್ವಿ
ಹ್ಮ್
ಮ ನೀವು ನೀವ ಎಲ್ಲಾದ್ರೂ ಹೋಗಿದೀರಾ ಪ್ರವಾಸಕ್ಕದ್ದು ಹೆಸರು ಸಮಿತ್ ಅಂತ
ಹಾ
ಹ್ಮ್ ಹೋಗಿದೀರಾ ನೀವು ಎಲ್ಲಾದ್ರೂ
ನಾವು ರೀಸೆಂಟ್ ಆಗಿ ಎಲ್ಲಿಗೆ ಹೋಗ್ಲಿಲ್ಲರು ಬ್ರೋ ಇವಾಗ ನಂದು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗಿತು
ಹಾ ಹ ಹಾ ಹ ಏನ್ ಮುಗ ಏನ್ ಮಾಡಿ ಹೋಗಿದ್ದ ಪ್ಲೋಮಾ ಮಾಡಿ ಹೋಗಿದೀರಾ ಸೈನ್ಸ್ ಮೇಲೆ ಹೋಗಿದೀರಾ
ಇಲ್ಲ ಸೈನ್ಸ್ ಮಾಡೇ ಹೋಗಿದ್ದು
ಹೌದಾ ನಾವು ಡಿಪ್ಲೊಮಾ ಮಾಡಿದ್ವಿ ಇವಾಗ
ಹ್ಮ್
ಇವಾಗ ಇ ಫೈನಲ್ ಇಯರ್ ಮುಗತಿ ಇವಾಗ ಡಿ ಸಿ ಇಟಿ ಬರ್ದಿಲ್ಲ ನಾವು ಜಾಬ್ ನೋಡುವ ಅಂತ ಇದ್ವಿ ಜಾಬ್ ಇಲ್ಲ ಕೋರ್ಸ್ ಮಾಡುವ ಅಂತ
ಹ್ಮ್ ಯಾವ್ದ ಬ್ರಾಂಚ್ ನಿಮ್ದು
ನಮ್ದು ಸಿ ಎಸ್ ಬ್ರಾಂಚ್
ಹಓ ನಾನು ಸಿ ಎಸ್ಸ ನ ತಗೊಂಡಿದ್ದು
ಹಾ ಹೌದಾ ಇ ಸೈನ್ಸ್ ಒಳಗ ಹ್ಮ್ ಹೇಗಿತ್ತು ಇದೆಲ್ಲದ
ಚೆನ್ನಾಗಿತ್ತು ಚೆನ್ನಾಗಿತ್ತು
ಹ್ಮ್ ಇವಾಗ ಚೆನ್ನಾಗ್ ಚೆನ್ನಾಗ್ ನಡತಿದ್ಯಾ ಎಲ್ಲ ಓದ್ಕೊಳ್ಳೋದೆಲ್ಲ
ನೀ ದಬೇಕ
ಹ್ಮ್
ಏನು ತಲೆಗೆ ಹೋಗಲ್ಲ ಬಟ್ ಹಂಗೆ
ಹ ಹೌದು ಈಗ ಈ ಇದಕ್ ಬಂದ್ವಿ ಅಂದ್ರೆ ಈ ಫಲ್ಡ್ಗ್ ಬಂದ್ವಿ ಅಂದ್ರೆ ಮುಗೀತದ ಸೈನ್ ಇಂಜಿನಿಯರ್ ಅಂತ ಪ್ರತಿ ಅಂದ್ರೆ
ಹ್ಮ್
ಅರ್ಥ ಆಗೋದಿಲ್ಲ ಅಂದ್ರರು ಏನ್ ಮಾಡಕ್ ಬರೋದಿಲ್ಲ
ಹ್ಮ್ ಪಾಸ್ ಆಗಿ ಬರ್ಬೇಕಷ್ಟೇ
ಹಾ ಹೌದು ಪಾಸ ಹಕೊಂಡ್ ನೋಡ್ಬೇಕಷ್ಟೆ
ಹ್ಮ್
ಮತ್ತೆ ನಿಮ್ಗೆ ಇಷ್ಟ ಅರೋ ತಿಂಡಿಗಳು ಯಾವ್ದದು
ನನ್ಗೆ ಚಿಕನ್ ತಿಂತೀನಿ ಮಟನ್ ಎಲ್ಲ ತಿಂತೀನಿ
ಫುಲ್ಲ ಮಾಂಸಾಹಾರಿನಾ ಫುಲ್ಲ ನಾ ನಮ್ಗೆ ಚ ಚಪಾತಿ ಅನ್ನ ಸಾರು ಇದೆ ನಾವು ಸ್ವಲ್ಪ ಸಸ್ಯಹಾರಿ ಫುಲ್
ಹಾ ಹ
ನಮ್ಗೆ ಚಪಾತಿ ಇಂಂತದೇ ಗೋಬಿ ಅದು ತಿಂತೆೇವೆ ಹೊರ ಹೋದ್ರೆ
ಹ್ಮ್
ಗು
ಮತ್ತ ಯಾವಾಗ್ಲೂ ಟ್ರೈ ಮಾಡಿಲ್ಲ ನಾನ್ ವೆಜ್
ಇಲ್ಲ ಟ್ರೈ ಮಾಡಿಲ್ಲ ಅಂದ್ರೆ ಫ್ರೆಂಡ್ಸ್ ಎಲ್ಲಾರು ತಗೋ ತಗೋ ತಿಂದು ತಿಂದು ಅಂತಾರೆ ಅದು ನಾವು ಹುಡ್ದಾಗಿಂದ ತಿಂದೆ ಅಲ್ಲ ನಾನು ನಂಗೆ ತಿನ್ಬೇಕಂತಲ್ಲ ಅನ್ಸೋದಿಲ್ಲ
ಹಾ
ಹ್ಮ್ ಮನೇಲಿ ಯಾರು ತಿನ್ನೋದಿಲ್ಲ ಬಾಳ ಜನ ಅದಕ್ಕೆ ಅವರೆಲ್ಲಾ ಹೇಳದಕ್ಕೆ ನಾವು ತಿನ್ಲಿಲ್ಲ ಸಣ್ಣೋರ್ ಇದ್ದಾಗಿಂದ ನಾನು
ಹ್ಮ್ ಹ್ಮ್
ಹ್ಮ್
ಮತ್ತೇನ್ ಕ್ರಿಕೆಟ್ ನೋಡ್ತೀರಾ
ಹಾ ಕ್ರಿಕೆಟ್ ನೋಡ್ತೀವಿ
ಹ್ಮ್ ಐ ಪಿ ಎಲ್ ಅಲ್ಲಿ ಯಾವ್ ಟೀಮ್ ಸಪೋರ್ಟ್
ನಮ್ದು ಆರ್ಸಿವಿದ ಹ್ಮ್ ಹಾ ಮೊನ್ನಗೆಲ್ತಲ್ಲ
ಹ್ಮ್ ಹೌದು ಇನ್ನು ಕರ್ನಾಟಕ ಕರ್ ತಗೊಂಡೆ ಬಂದಿಿಲ್ಲ ಹಾ
ಹ ಹಾ ಹೌದು ಯಾವಾಗ ಬರುತ್ತೆ ನೋದು ಎಷ್ಟ್ ದಿನ ಆಯ್ತು ಮತ್ತ್ ಇವಾಗ ಅವರು ಹಾ ಹೌದು ಇಲ್ಲಾಂದ್ರೆ ಇವಾಗ ಹೋತ್ ಆಯ್ತಲ್ಲ ಒದ್ ಸರಿ ಆದಾಗ ಮಾರನೇ ದಿನ ತಗೊಂಬರ್ತೀನಿ ಅಂದಿದ್ದಕ್ಕೆ ಆಯ್ತಲ್ಲ ಎಲ್ಲಾ ಪುಲ್ಲು
ಹ್ಮ್ ಹೌದೌದು
ಹ್ಮ್ ಅದಕ್ಕೆ ಸೈಲೆಂಟ್ ಎಲ್ಲಾ ಸ್ವಲ್ಪ ಸಮಾಧಾನ ಆಗ್ಲಿ ಅಂತಲ್ಲೇ ಬಿಟ್ಟಿರ್ಬೇಕು
ಹೌದು
ಹ್ಮ್ ಈಗ ಮುಂದಿನ ಸರಿ ಒಂದ್ಸರಿ ಇನ್ನೊಂದ್ಸರಿ ಗೆದ್ರೆ
ಹಟ್ರಿಕ್
ಹ್ಯಾಟ್ರಿಕ್ ಆಬಿಡುತ್ತೈತ್ತೆ ಚೆನ್ನಾಗಿ
ಹ್ಮ್
ಯಾರು ಹಿಸ್ಟ್ರಿ ಆಗ್ಬಿಡುತ್ತೆ ಯಾರು ಮಾಡಿಲ್ಲ
ಮೆಗಾ ಆಕ್ಷನ್ ಬರಕಿನ ಮುಂಚೆನೆ ಹೊಡಿಬೇಕು.
ಹಾ ಹೌದು ಮತ್ತ್ ಇವಾಗ ಎಲ್ಲಾ ಚೇಂಜಸ್ ಆಗ್ಬಿಡ್ತಾವ ಆಮೇಲೆ
ಹ್ಮ್ ಹೌದು
ಹ
ಮತ್ತೆ ಬ್ರೋ ಹ್ಮ್ ಕ್ರಿಕೆಟ್ ಆಡಕ್ ಹೋಗ್ತೀರಾ?
ಹಾ ಕ್ರಿಕೆಟ್ ಆಡಕಾಷ್ಟ ಹ ಸಣ್ಣೂರಿಂದಾಗ ಹೋಗ್ತಿದ್ವಿ ಇವಾಗಿಲ್ಲ ಇವಾಗ ಮನೆಯಲ್ಲೇ ಇರೋದು ಬಾಳ
ಹಾ
ನೀವು ಹೋಗ್ತೀರಾ ನೀವು ಅಲ್ಲಿ
ಹ್ಮ್ ಹೋಗ್ತಿವಿ ಇವಾಗ ರಜೆ ಕೊಟ್ಟಿದಾರಲ್ಲಾ ಹೋಗಿರ್ತೀನಿ.
ಹಾ ಹಾ ಎಲ್ಲೂ ಊರಿಗೆ ಬಂದಿದ್ರಾ ರಜೆ ಎಲ್ಲಾ ಊರಿಂದಾನೆ ಹೋಗ್ತಿದ್ರಾ ಕಾಲೇಜಿಗೆ
ಇಲ್ಲ ಇಲ್ಲ ನಾನು ಓದೊದ್ದು ಬೆಂಗಳೂರಲ್ಲಿ
ಹಾ ರೀ ಇವಾಗ ಇದ್ರು ಈ ಊರಿಗೆ ಬಂದಿದ್ದ್ರ ಹ್ಮ್ ಹ್ಮ್ ಹೇಗಿತ್ತು ಕಾಲೇಜ್ ಪಿಜಿ ಎಲ್ಲ
ಪಿಜಿ ಎಲ್ಲಾ ಹಂಗ ಬ್ರೋ ನಾರ್ತ್ ಕರ್ನಾಟಕ ಫುಡ್ ಇದ್ದಂಗಿರಲ್ಲ ಎಲ್ಲಾ ಸಪ್ಪ ಸಪ್ಪಗಿರ್ತವೆ ತಿನ್ನಕ್ಕೆೆ ಆಗಲ್ಲ ಹ್ಮ್ ಅದ್ ಅಲ್ಲಿ ನಮಗ ನಮ ಪಿ ಜಿ ಅಡುಗೆ ಮಾಡೋರು ನೇಪಾಲ್ ಇಂದ ಬಂದಾರ
ಹಾ ಅಂದ್ರೆ ಮುಗಿತು ಮತ್ತೆನ್ ಹಾ ಇಲ್ಲೇ ಅಲ್ಲಿ ಹತ್ರ ಇರೋದು. ಯಾರಾದ್ರರು ಇಲ್ಲ ಈಚಗಡೆ ಉತ್ತರ ಕನ್ನಡ ಆಗಿ ಕರ್ನಾಟಕದಿಂದ ಹೋಗಿದ್ರೆ
ಹ್ಮ್
ತ್ತ್
ಹೌದು
ಹ್ಮ್ ಹ್ಮ್ ಯಾವ್ ಊರು ಯಾವ್ ಊರ ಅಂದ್ರಿ ನಿಮ್ದು
ನಮ್ದು ಗಂಗಾವತಿ
ಗಂಗಾವತಿ ಈ ಸೈಡ್ ಬಂದಿದ್ರಾ ಸಿರಸಿ ಹುಬ್ಬಳಿ ಆ ಸೈಡ್ದು ಹ್ಮ್ ಹ್ಮ್ ಇಲ್ಲು ನೋಡೋಂತ ಸ್ಥಳಗಳಿವೆ ಇ ಟಿಬೇಟ್ ಕ್ಯಾಮರ ಎಲ್ಲಾ ಇದೆ ನೋಡ್ಬೇಕು ಮೈಸೂರ್ ಎಲ್ಲಾ ಹೋಗಿದ್ರಾ
ಇಲ್ಲ ಬ್ರೋ ನಾನು ಇದೇ ಫಸ್ಟ್ ಟೈಮ್ ಓದಕ್ ಹೋಗಿದ್ದು ಬೆಂಗಳೂರಿಗೆ ಇದ್ದುವರೆಗೂ ಹೋಗೆ ಇಲ್ಲ ಹ್ಮ್
ಪ್ರವಾಸದು ಮಾಡ್ಲಿಲ್ವಾ ಫ್ರೆಂಡ್ಸ ಜೊತೆ ಯಾದು
ಫ್ರೆಂಡ್ಸ್ ಜೊತೆ ಮಾಲ್ಸಿ ಹೋಗಿದ್ವಿ ಅಷ್ಟೇ ಮಾಲ್ಸಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ
ಹ ಹಾ ಹಾ ಮತ್ತ ಅಲ್ಲಿ ಏನೋ ಕೆಂಪು ಕೋಟೆ ಎಲ್ಲ ಇದೆ ಅಂತಾನ
ಹ ಬೆಂಗಳೂರು ಪ್ಯಾಲೇಸ್ ಒಂದಿದೆ ಹ್ಮ್
ನಾವು ಇನ್ನು ಬೆಂಗಳೂರು ಮುಟ್ ಕಾಲು ಇಟ್ಟಿಲ್ಲ ಇನ್ನು
ಹಾ ಅಲ್ಲಿದ್ದು ಅಲ್ಲಿದ್ದು ಊರಲ್ಲಿ ಇರಕಾಗಲ್ಲ. ಫುಲ್ ಬಿಸ್ಲು ಮ್ ಊರಲ್ಲಿ ನಮ್ ನಾರ್ತ್ ಕರ್ನಾಟಕ ಅಂದ್ರೆ.
ಫುಲ್ ಬಿಸಿಲ್ ಬಿಟ್ರ ಹಾ ಬಿಸಿಲ್ ಬಾಳಲ್ಲಿ ಇವಾ ಇವಾಗ್ ಇವಾಗ ಇವಾಗ್ ಸ್ವಲ್ಪ. ಪ ಮಳೆ ಬರೋ ಆಗ್ತಿದೆ ಇಲ್ಲ.
ಹಾ ಹೌದು ಇವಾಗ್ ಇವಾಗ್ ಸ್ವಲ್ಪ ಚೇಂಜ್ ಆಗ್ತತದೆ.
ಹ್ಮ್
ಹ್ಮ್
ಇವಾಗ್ ಪರಿಸರ ನೋಡಿದ್ರೆ ಫುಲ್ ಯಾವಾಗ್ ಮಳೆ ಆಗ್ಬೇಕೊ ಮಳೆಲ್ಲ ಬಿಸಿಲು.
ಹ್ಮ್
ಬಿಸಿಲಿದ್ದಾಗ ಮಳೆ ಎರಡು. ಅದ್ ಸರಿಯಾದ ಋತೆನೆಲ್ಲ ಇವಾಗ್. ಇಲ್ಲ ತುಂಗಭದ್ರಾ ಡ್ಯಾಮ್ ಇರೋದು ಹೋಗ್ಲಿಲ್ಲ ನೀವ್ ಹೋಗಿದ್ರಾ.
ಇಲ್ಲ ಹತ್ರಾನೇ ಅದು ಅಂದ್ರೆ ಹೊಸ್ಪೇಟ್ ಅಲ್ಲ.
ಹಾ ಹಾ ಹಾ ಹೌದು.
ಹ್ಮ್
ಅಂದ್ರೆ ನಮ್ದು ಇಲ್ಲಿ ಡ್ಯಾಮ್ ಅದು ಹೋಗುದಿಲ್ಲ ನಾವ್ ಅಷ್ಟ ನೀರ್ ಹತ್ರ ಇಲ್ ಇದೆ ಬಾಚಿಂಕಿ ಡ್ಯಾಮ್ ಸಣ್ ಸಣ್ ಡ್ಯಾಮ್. ಇದೆ ದೊಡ್ದ್ ಯಾವದು ಇಲ್ಲ.
ಹಾ ಇದು ತುಂಗಭದ್ರ ಡ್ಯಾಮ್ ಅಂದ್ ದೊಡ್ಡದಲ್ಲಾ.
ಹಾ ಹೌದು ದೊಡ್ದದು ಹ್ಮ್ ಕೇಳಿದ್ದೇವು ಬಾಳ ನೋಡಿಲ್ಲ ಅದ್ರೆ ಹೋಗ್
ಹ್ಮ್
ಇದು ಇನ್ನು ಅಲ್ಲೇ ಮೈಸೂರ್ಗ್ ಹೋಗಿದ್ವಿ ಒಂದ್ಸರಿ.
ಹಾ
ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಒಂದ್ಸಲ ಹೋಗಿದ್ವಿ.
ಹ್ಮ್ ಹ್ಮ್
ಅಲ್ಲಿ ಎಲ್ಲಾ ಚೆನ್ನಾಗಿತ್ತು ನೀರಿಂದ ಎಲ್ಲಾ ಡ್ಯಾನ್ಸ್ ಎಲ್ಲ ಮಾಡಸ್ತಾರೆ ನೀರ್ ಎಲ್ಲ ಹಾಕಿ ಹಾಡದು ಹಚ್ಚಿ.
ಹಾ
ರಾತ್ರಿ ಹೋಗ್ಬೇಕು ರಾತ್ರಿ ಹೋದ್ರೆ ನೋಡ ಹಂಗ್ ಇರುತ್ತೆ.
ಹೌದೌದು
ಮೈಸೂರೆಲ್ಲ ತಿರ್ಗಾಡಿ.
ಹ್ಮ್
ಅಲ್ಲಿ ಜೂ ಎಲ್ಲಾ ಇದೆ ಅಲ್ಲ ಅಲ್ಲೆಲ್ಲ ಪ್ರಾಣಿ ಸಂಗ್ರಹಾಲಯ ಅಲ್ಲೆಲ್ಲಾ ಹೋಗಿ. ಚೆನ್ನಾಗಿರು ಎಲ್ಲ ತಥರದ್ ಪ್ರಾಣಿಗಳಿರ್ತವೆ.
ಹ್ಮ್ ಮತ್ತೆ ಬ್ರೊ ಊಟ.
ಊಟ ಮಾ ಇನ್ನು ಇಲ್ಲ ಬ್ರೊ ಇನ್ನು ಲೇಟ್ಗಿ ಒಂಬತ್ತುವರೆ ಹೀಗಾಗುತ್ತೆ ಊಟ. ನಿಮ್ಗೆ ನಿಮ್ಗ ಎಷ್ಟ ಗಂಟೆಗ್ ಕೊಡ್ತಾರೆ ಊಟ.
ನಾವು ಎಂಟೂವರೆಗೆ ಮಾಡ್ತೇ ಹ ಮನೆಲ್ ಎಂಟುವರೆಗೆ ಮಾಡೋದು. ಅಲ್ಲಿದ್ರುನ್ ಎಂಟುವರೆಗೆ.
ಹಾ ಹಾ
ಹ್ಮ್
ಮತ್ತೆ ಏನ್ ಏನ್ ಮಾಡಿದಿರ ಊಟಕ್ಕೆ.
ಊಟಕ್ಕೆ ಏನು ನೋಡ್ಲಿಲ್ಲ ನಾನು ಇವಾಗ್ ಬಂದೆ ಕ್ರಿಕೆಟ್ ಆಡಿ.
ಹಾ ಹಾ ಮತ್ತೆ ಫ್ರೆಂಡ್ಸ್ ಎಲ್ಲಾ ಇಲ್ಲಿ ಇಲ್ಲಿನವ್ರೆ ಜಾಸ್ತಿನ.
ಹ ಬ್ರೊ
ಇಲ್ಲೇ ಗೆಳ್ಯಾ ಜಾಸ್ತಿನ ಅಂದೆ
ಇಲ್ಲ ಇಲ್ಲ ಎಲ್ಲ ಇದ್ದಾರೆ ಇಲ್ಲಿ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ ಊರಲ್ಲಿ. ಹ
ಲ್ಲ ಇಲ್ಲೇ ಕಲ್ತಿದ್ದ
ಹ್ಮ್ ಎಲ್ಲಾ ಇಲ್ಲೇ ಒನ್ ಟು ಟ್ವೆಲ್ತ್ ಇಲ್ಲೇ ಓದಿದ್ದೆ ಇಂಜಿನಿಯರಿಂಗ್ ಬೆಂಗ್ಳೂರು
ಹ್ಮ್ ಹ್ಮ್ ಹ್ಮ್ ಹ್ಮ ಮೊದ್ಲ್ ನಾನು ಇತ್ತ ಇಂಜಿನಿಯರಿಂಗ್ ಆಗ್ಬೇಕಂತ
ಗಾಳಿ ಬ್ರ ಹ ಹೆಂಗ್ ಬಿಸುತ್ತ
ಹ ಅದೇ ಹ ನಮ್ದು ಸೇಮ್ ನ ಹ ಏನೋ ಮಾಡುವ ಅಂತೆ ಸೈನ್ಸಸ್ ಮಾಡುವ ಅಂತ ಹೋಗಿದ್ವಿ
ಹ್ಮ್
ನಮ್ಗೆ ಅಲ್ಲಿ ಸೀಟ್ ಇರ್ಲಿಲ್ಲ ಅಂತಂದ್ರು
ಹ್ಮ್ ಹ್ಮ್
ಜುನೇ ಡಿಪ್ಲೊಮಾ ಇತ್ತು
ಹ್ಮ್ ಬೇರೆ ಕಾಲೇಜಲ್ಲಿ ಟ್ರೈ ಮಾಡ್ಬೋದಿತ್ತು
ಹಾ ಅಂದ್ರೆ ನಮ್ಗೆ ನಾವು ನಮ್ ಮದ್ದಿಂದಾನ ಏನಿತ್ತು ಸಿ ಎಸ್ ಎ ಮಾಡ್ಬೇಕಂತ ಆಯ್ತಾ
ಹಾ ಎದರಾಗ ಮಾಡಿದ
ಹಾ ಯದ್ರ ಮಾಡಿದ್ರು ಒಂದೇ ಮತ್ತೆ ಇ ಅದ್ ಅದ ಮಾಡಿದ್ರೆ ಮತ್ ನಾಲ್ಕ್ು ವರ್ಷ ಹೋಗ್ಬೇಕು
ಹ್ಮ್
ಈ ಕಡೆ ಮೂರು ವರ್ಷ ಆಗ್ಿಬಿಡುತ್ತಂತೆ ನಾವು ಈ ಸೈಡ್ ಈ ಸ ಈ ಸೈಡ್ ಬಂದ್ಬಟ್ಟವಿ
ಹ್ಮ್
ಹ್ಮ್ ಹ್ಮ್ ಹ್ಮ ಮತ್ತೆ ಮತ್ತೆ ಪ್ರವಾಸಕ್ಕೆ ಹೋಗ್ಬೇಕು ಅಂತೆಲ್ಲ ಯಾವ್ದು ಪ್ಲಾನ್ ಮಾಡ್ಲಿಲ್ಲ ಫ್ರೆಂಡ್ಸ್ ಸೇರಿ
ಫ್ರೆಂಡ್ಸು ಹೋಗೋಣ ಅಂತಿದ್ರು ಇನ್ನು ಪ್ಲಾಾನೆ ಮಾಡಿ ಲ್ಲ ಕೇರಳ ಹೋಗೋಣಂತು ಇನ್ನು ಅವರು ಮಾತಾಡ್ತಿಲ್ಲ ನಾನು ಮಾತಾಡ್
ಹೌದ್ ಚಲೋ ಪ್ಲೇಸ್ ಅದು ಚೆನ್ನಾಗಿರೋ ಪ್ಲೇಸ್ ಕೇರಳ ಎಲ್ಲಾ ಹೋಗ್ಬೇಕಕ್ ನಾವು ಒಂದ್ಸರಿ ಹೋಗ್ಬೇಕು ಂತಲತೆ
ಹ್ಮ್
ಅಲ್ಲಿ ಅವರು ಉಡುಗೆ ತೊಡೆಗಳ ನೋಡ್ಬೇಕು ಅದೇ ನೋಡಕ್ ಅಂತೇಳ ಹೋಗ್ಬೇಕು
ಹ ಹೌದು ಮನೆಯಲ್ಲೇ ಕೇಳ್ಕೊಂಡು ಅವ್ರು ಹೋಗಂದರ
ಹ್ಮ್ ಎಲ್ಲ ಬಿಳಿ ಕಲರ್ ಡ್ರೆಸ್ಸು ದೇವಸ್ಥಾನ ದೇವಸ್ಥಾನ ಎಲ್ಲ ಚೆನ್ನಾಗಿದೆ
ಹ್ಮ್ ಸರಿ ಹ ಅವ್ರ
ಸಗ ಮನೇೆಯಲ್ಲಿ ಕರತಿದ್ದಾರೆ ಹಾಂ ಸರಿ
ಹಾ
ಆಯತು